ಹಲೋ ರೀ ಮೇಡಮ್ ರೀ ಹಲೋ ರೀ
ಆರಾಮಾ
ಯಾವ್ರೀ
ನೀವ ಯಾವ್ರ್ರೀ ನಾವು ಮೈಸೂರು ಸರ
ಹೌದ್ರಿ ಏನ್ ಸಮಾಚಾರ ಏನ್ ನಡಸಿರಿ
ಏನ್ ನೋಡ್ರ ಅನ್ಕೋಬಕ್್ರ ಈ ಬಜವರ ಕ್ಕ ಹತ್ತಿ ಊರಿ ನಾಟಲಾ ಬಿಜೋರಕ್ ಪೂಗ ನದಾ ನೋಡಿ್ರ
ಮಜ್ಜ ಆದ ಇದಗದ ನಿಮ್ಮಮ್ಮ ಕಡೆ ನಾಾವ್ ಏನಿಲ್ಲ ಸುಮ್ಮನೆ ಕುೋದು ಮಲ್ಕೊಳೋದು ಮಾಡ್ಬೇಕು
ಹ್ಮ
ಒಲಾಪೊಲ್ಲ ಭತ್ತರೆ ಬೇರೆ ನಾವವು ಸುಮಾರ್ ಊಟ ಮಾಡೋದು ಮಕ್ಕಳದ ನೋಡ್ರಿ
ಹ್ಮ್ ಹ್ಮ ಪಾಡ ನಿಮ್್ದಾ ಆರಾಮ ಅವೆಲ್ ಬಿಸಲಾಗ ಹೋಗಿ ತಗ್ದ ಮಾಡಿ ಬರ್ಬೇಕಕ್ ನೋಡ್ರಿ
ಅದೇ ಪಾಡ್ ಬಿಡ್ರಿ ಬಿಸಿಲು ಹಯ ದಗ್ದ ಮಾಡಿ ಬರದು
ಹ್ಮ್ ಒಮ್ದ್ ಅರಾಮ ಆರಾಮಲ್ಲ ನೋ ಮನೆ ಮಕ್ಕಳದು
ಇ ದೇಾಸ್ರಾಗಿದ್ರಿ ಎಲ್ಲಾ ನಮ್ಗ ಹ ಮನ ೂಡುಮಕ್ಕಳಗೆ
ಹ್ಮ್ ಬರ್ರಿ ಕಣ್ಣ ಮಾಲಕ್ಕ ಬರ ಬೀಜಾವರು ಬರಾಮ ರೋಕಸನ್
ಹ್ಮ್ ಕರಕ್ ಬರ್ವ್ರಿ ನೀವು ಕರಕ್ ಬರ್ಬ್ರಿ ನೀವು
ಸಗಲ್ಲ ಬರೀ ಈಗೇನು ಸಿದರಾಮಯುರಿ ಬ ಮೇಡಮ
ಹಂಗಂದ್ರ ಹೆಂಗ್ರೀ ನಿಮ್ ಕೆಲ್ಸ ಇರ್ತಾವ ಅಲ್ರಿ ನೀ ಕರಕ್ ಬರ್ಬೇಕು
ಹ್ಮ್ ಕೆಲ್ಸ ಮತ್ತನ್ ಬರೋದ ಹೋಗದಿಲ್ ನಮ ಕೆಲ್ಸದ ನೀವೇ ಬರ ಏನ್ ಬಸ್ಸರೆಲ್ಲಾ ಇಲ್ಲಲ್ಲ
ನೀವೇ ಟೂರ್ ಬರ್ರಿ ಇಲ್ಲ್ಮ ಬೆಂಗೂರು ಸರ
ಲ್ಲ ಮರ್ಗ ಸದ ಇದಜ ಅವರದು ಆಲಿ ಬರ್ತೀವಂತ
ಹ್ಮ್
ಹ್ಮ್ ಊಟ್ರೀ
ಊಟ ಬೆಳಿಗ್ಗೆ ಬೆಳಿಗ್ ಆಯತ ನೋಡ್ರಿ ಹೊಟ್ಟಿ ರೊಟ್ಟಿ ಸಾರು ಅನ್ನ
ಹ್ಮ್ ಹ್ಮ್ ನಾವವು ರೋಟಿ ಮಾಡಿದೀವ್ರೀ ಹುಡ್್ರರುಪ ಉಂಡ ನಾವ್ ನ್ ಜಾಕ ಮಾಡಿ ಊಟ ಮಾಡ್ಬೇಕ ಒಫನ್
ಏನ್ ಇಡ್ಲಿ ವಡಾ ಮಾಡಿಿಲ್ಲ ಏನ್ರರಿ
ಇಲ್ಲ ರೊಟ್ಟಿ ಒಣಿಗೆ ಇದೇ ಉಣರ್ ನಾವು
ನೀವ್ ಮೈಸೂರ್ ಕಡೆ ಏನ್ ಫೇಮಸ್ ರೀ
ನಾಮ್ಮ ಉರಟ್ಟ ಮಣಿಕನ ಫೇಮಸ್ ರೊಟ್ಟಿ ವ ರೊಟ್ಟಿ ಕಳಪಲ್ಲೇ ಪಂಡೆಪ್ಪಲ್ಲೇ ಬಸ್
ಮೈಸೂರ್ ಕಡೆ ಮೈಸೂರ್ ಪಾಕ್ ಫೇಮಸ್ ಇಲ್ರರಿ
ನಮ್ಮ್ ಮೂರ್ ಕಡೆ ರೊಟ್ಟಿ ರೊಟ್ಟಿ ಪೊಂಡೆ ಪಲ್ೆ ಮಿಡಿದಕ್ಕಾಳು ಹೆಸರುಕಾಳು
ಹ್ಮ ಇಲ್ರಿ ಆನೇಾರ ನೋಡ್ರಿ ನೀನ್ ಇಲ್ರಿ ನೀ ಮೈಸೂರ್ದಾಗಿದ್ದ
ಮೈಸೂರುದಾಗ ಎಲ್ಲಿದರಾ ನೀವೇ ನೀವೇ ನೋಡಿದ್ರೆ ನಾವ್ ಮೈಸೂರ್ದಾಗದೀ ಏನ್ರ ಮೈಸೂರ್ ನೋಡ
ನೀವ ಅಲ್ರರಿ ಮತ್ತತ್ ಮೈಸೂರ ಅಂತ ಹೇಳಿದಾರ ಊರ ಯಾವ ಕಿದ್ರೆ
ಮೈಸೂರ ಾನ್ ರಟ್ರಾವಳೆ
ಮ ಅವರುಂತರಿ ನಿಮ್ಊರ ಹೆಸ ನಿಮ್ಗೆ ನೆನಪಿಲ್ಲಂದ್ರ ಮೆ ಬೀಜ ಕರಯಕ್ ಊರ್ ಬೇ್ರ ಮತ್ ಊರ್ ಜಾಗದಾಗ ಊರ ಇದೆ
ಉರು ಜದಾಗಲ್ಲ ಹೆಂಗ ಕುತಿ ಅ ಉರ ಗೊತ್ತ ತದ ಹ ಊರಸಪ
ಊರಸರು ಪಾರಸರು ಗೊತ್ತಾಗಲ್ಲ ಮತ್ತ ಯಾವ್ದಾರ್ ಊರಿಗ್ ಹೋಗದ್ರಿ ಹೆಂಗ್ರೀ ಮತ್ತ
ಬಸ್ ಸ್ಟ್ಯಾಂಡ್ ಕೇಳದ ಯಾವ ಅವ್ರಗ್ ಗೊತ್ತದ್ ಬಸ್ ಅ್ರಿಗೆ ಗೊ ಂದ್ರೆ ಏರ್ ಅದ ಕಡೆ
ಯಾವ್ರಾರ ಕರ್ಕೊಂಡ್ ಹೋಗಿ ನಿಿದ್ರಿಸಿದ್ರ ನ್ ಮಾಡ್ತರಿ
ಯಾವ್ರೇಳ್ತಾರ ನ ಅಲ್ಲಿ ತ ಅಲ್ಲಿ ನ ತರ
ಸುಳ್ ಸುಳ ಯಾರ ಹಿಂಗ ಓತ್ನೋ ೋರಿ ಅಂದ್ರ ಸುಮ್ ಗೊತ್ತಿಲ್ಲ ರಗ್ಬಿ ಹ್ಮ ನಡ್ಬಕ್ ಇಳ್ಕೋದ್ರ ಅ್ರ ಏನ್ ಮಾಡ್ಬೇಕ್ರ ಅವ್ರಗ್ ಹೋಗ ನಡ್ಯಂಬಳಿ ಅಂತ ಹೌದಲ್ರರಿ ಆಷ್ಟ ಹುಷಾರಿದ್ರರಿ ಏನ್ರರಿ ನೀವು ಹ್ಮ ಆಯ್ತೋ್ರೀ ಏನ್ ಟೂರ್ ಗಿರಿ ಹೋಗಿರ ಅಂತ ಹೇಿದೆ ಕಟ ಮಲ್ಲಿ
ಹಾ
ಟೂರಿಗೆಿ ಗೀರಿಗೆ ಹೋಗಿರಿ ಅಂತ
ಹ ಗರು ಹ ಬಿಜಾವಊರನ್ನ ಹೋಗದ್ರ ಟೂರ್ಗೆ ನಾವವು ಹಯ್ ಬರ್ತೀವಿ ಆ ಕಡೆ ಹ್ಮ್
ಎಲ್ಲೆಲ್ಲಿ ಹೋಗ್ಬೇಕು
ಯಾವ ಪ್ಲಯಾನ್ ಇಲ್ಲ ಒಂದೇ ದೇವ್ರ ಗಾಯದು ಬರೋದ ಆ ಕಡೆ ಓ ಸಿದ್ದ ಇದು ದವಗೆಲ್ಲ ದೇರ್ಗ ಹೋಗಲ್ಲ ಯಾವಲ್ಲ ಒಂದ ದೇವ ಮನ್ಸನೇ ಮಾಡ್ಕೊ ಹೇಳ ನಿಮಗೆ ಕೇಳ್ಬಕ್ ನಾವು
ಯ ನವು ಬರ್ತಿವ್ರ ನಿ್ ಜೊ ಹೇಳ ನಾವು ಬರ್ತೀವಿ
ಹ್ಮ್ ಹ್ಮ್ ನೀವ ಯ ಕಡೆ ನಾವು ಕಡೆಕ್ಕ
ಏ ಆಯ್ತ ಬರ ನಾವು ಕಾರ್ನಾಗ ಹಯ್ಬಿರ್ತವಿ ಇ ನೀವು ಬಸ್ ಬ್ರಿ ಬಸ್ ಇಬ್್ರ
ನೀವ್ ಕಾರಾರ್ನಾಗ ಹಯ್ ಬರ್ರರು ನಪ್ರಿ ಬ ಇಚ್ಚಿಿಕಗಾರ ಲೆಕ್ಕಕ ಪಡಲ್ಲ
ಬರ್ತಿ ತೋ್ರರಿ ಬಸ್ಸಿಗೆ ಅಂತೀವಿ ಹೇಳಲ್ಲಗ ಇರ್ಬಿಡ್ರಿ ಏನು ಮಂತ್ರಾಲಯಗೆ ಪ್ರಾ ಪ್ಲಾನ್ ಅದ ಏನ್ರಿ ನಿಮಗೆ ಮಂತ್ರಾಲಯ ಟ್ರಿಪ್
ಹ ಹಲೋ
ಮಂತ್ರಾಲಯ ಪ್ಲಾ ಅದೇನ್ ರೀ ಮತ್ ಮಂತ್ರಾಲಯಕ್ಕೆ ಹೋಗೋದ್ ಪ್ಲಯಾನ್ ಅದೇನು
ಹಾ ಮರಲ್ಯಕ್ ನ ಮೂಡುಗ ಹೋತದ ನಾಯನದಾ ನಾವ ದೇವ್ರತಿ
ನೀವ ಒಂದ ಗೊತ್ತ ತ್ರ್ರೇ
ಹ್ಮ್
ಏನ್ ಶಕ್ಷೆ ಇಲ್ಲಾ ಕೆಲ್ಲ ಹೋಗಿ ಬಂದಿರ ಬಂದಿರದ ಹ್ಮ್ ಹೌದ್ ಬಿಡ್ರಿ ಹೌದ್ ಬಿಡ್ರಿ ಅದನ್ನ ಕರ್ಯರಿ ಯಾವ್ದ್ಯವ್ರ ನೀೇನ್ ಗೊತ್ತಂತಾನ ಬರ್ದ್ರಿ
ಹ್ಮ್ ಅದಕ ಆಗ ಅನ್ಬಾರ್ದ ಅದಕ್ಕೆ ಅನ್ಲ್ರಿ ನಾವು ಓ್ಿನ ಓದಿನ ಅಂದ ಆಸ್ಯಾತ್ ವರ್ಷ ಬಿಬಡ್ದ ಇವ್ರಿಗೆ ದ್ನ ಅನ್ ಅ ಬಡಿಗ್ ಕೊಡ್ತೇ ಅನ್ಬಡ್ದ ದೇವ್ರಿಗೆ ಓ್ತಿನ ್ತಿನಿ ಅಂತ ಬಿಡ್ಬಾರಡ್ದತ್ರಿ ಬಡವಗ ಕೊಡ್ತೀನ್ಿ ಕೊಡ್ತೀನಿ ಅಂತ ಕೊ
ಆಸೆ ತೋರ್ಸ್ಬಾರ್ದತ್ರಿ ಆಯ್ತ್ ಹದ್ ಬಿಿಡ್ರಿ ಬರಿ ಗದೆ ಮತ್ತ ಮ ಬಾರಿ ಹೇಳಕದ ತೋರಿ
ಹ್ಮ್ ಾಂತೆನನದಾ
ಹ್ಮ್ ಹೌದ್ರಿ ಎಲ್ಲಿ ಕಲ್ತ್ರಿ ಯಾವ ಸಲ ಕಲ್ತೀರಿ ನೀವು
ತಡನ್ನಡನದು ಎಏಲ್ಕಲಕ್ಕ
ಹ್ಮ ರೀ
ಹ್ಮ
ಹ್ಮ್ ಹ್ಮ್ ಊಟಿನ ಆಗಿಲ್ಲ ಏನ್ರಿ ನಿಮ್ದ
ಇನ ಜಳಕ್ ಇಿಲ್ಲವ ಇನ ರೊಟ್ಟಿ ಮಾಡಿದೆ ರೊಟ್ಟಿ ಪಲ್ಯ ನ ಮಾಡಳೆ ರ ಉಊಸರು ನೀ ಚಾ ಕುಡ್ದಿವವಿ ಆಯ್ತ ಜಾಕಾ ಮಾಡಿ ಊಟ ಮಾಡಿ ಹೊಲ್ಕ್ ಹೋಗಬಕ್ ನಾವು ಏನ್ ಮನೆಗ ಇರ್ತರ್ ನಡಿತತದ ಎಟಕ ನಾ ಇದ್ ಮಡಕಂತ
ಪುಸತ್ ಹೇಳರಿಿ ನಿಮಗ ಹೇಳರಿ
ಹ್ಮ್ ಮತ್ತತ್ ಅಂಜಿ ಕಡೆಕ್ ಮಸ್ತಿನನಿ ಮಾತ್ರ್ ತೋರರಿ ಈಗ ಸಾಕು ಒಂದ್ಸಲ
ಆಯ್ತ ಅವ್ರೀ ಆಯ್ತು
ಹ್ಮ್ ಹ್ಮ್
ನಮ್ಮ ನಮ ಕೆಲ್ಸದ ರ ನಾ್ ಮನ ಏನ್ ಸುಮ್ ಮಳ ಮಕ್ಳು ಮಾಡ ನವು ಎಲ್ಲಾ ಕೆಲ್ಸದರು ಬರೇ ಓದಾಕರ್ತಿರು ನಾವು
ಹ್ಮ್ ಹ್ಮ್ ನಮವು ಹೊಲ್ದಾಗ ಮಾಡಗ್ಯದಲ್ಲಾ ಅದ್ಕ ಹೊಲ್ಕ್ ಹೋದ್ರತಿೀ ಬಿಸಲಿಲ್ಲಾ ಬಿಸಿಲಿತ್ತ ಅಂದ್ರ ಮತ್ ಕೆಲ್ಸ ಆಗಲ್ಲ ಅಂತ ಇನ್ನೊಂದ್ ಎಡ್ದನ ಇವತ್ತ ನಾಳಗ್ ಆದ್ರರು ಕೆಲಸ ತಾವ ಬೀಜಗಳು ಸಾಕು ಊರ್ ಬಿಡ್ತಿ ಮತ್ ನೋಡ ಮುಳ್ದ ಹ್ಮ್ ಹ್ಮ್
ಇಪ್ಪಪ್ಪತ್ತ ಪ್ಯಾಕೆಟ್ನ್ ಬಿಜೋಳ
ಹೋಗನ್ನೋಡಾ
ಹ್ಮ್ ಹ್ಮ್
ಹ್ಮ್
ಹ್ಮ್ ಗಿಡ ಏಟಿಟಾಗ್ಯ್ರಿ ಈಗ ನತ್ತಿಕಡಾ
ಈಗ ಒಂದ್ ಬೀಣಾಗ್ಯ
ಒಂಗಣ ಅ್ರೀ
ಹ್ಮ್
ಪಾಡ್ ಪಾಡ್ ಬಿಡ್ರಿ ಏನ್ ಬಿಕ್ಕ ಒಂದು್ ಹರ್ಧ ದಿನ ಆಗ್ಯದನ್ ನಿು
ಹ್ಮ್ ಹದ್ನೈದ್ ದಿನ ಆಯ್ತು ನಿನ್ೀಗ್ ಹದ್ೈದು ಇವತ್ತ ಈಗ ಹದ್ನಾರು
ಹ್ಮ್ ಹ್ಮ್ ಹದ್ ವರ್ಷಗ ಏನ ಹದ್ೈದ ದಿನಕ್ಕಕ್ ಅವಾಗ ಹದ್ೈದ್ ದಿನಕ್ಕ ಅವಾಗ ಮಳಕಿಕೆ ಕಾಣ ಅಲ್ರರಿ ಸರಿ ಮಾಡಾಡ್ಬಿಡ್ರಿ ಜಲ್ಲಿ
ಎಲ್ಲಿ ಓದಾರ್ಸ ಮಾಡಕ ಕೊಂಡ ಎಲ್ಲಾ ಹಂಗ ಅನಂತಿನ ಹೋಗ
ಅಯ್ಯ ಅವವಾಗ ಏನ್ ಮಳೆನೆೇ ಬಂದಿದ್ದ ಇಗ್ಲಲ್ರರಿ ಬಿತ್ತಿದ ಮೇಲಿ
ಹ್ಮ್ ಹ್ಮ ಹೌದು ಎಂದ ಕಡೆ
ಹ್ಮ್ ಹಿಂದಗಡೆ ಅಂಟದ್ ದಿನಕ್ಕೆದು ಮಳಿಕ ಕಾೊಂಡುೋ ಕಿಟು ಹ ಕಿಟ ಹ್ಮ್ ಈ ನಾಕಲ ಅಂದ್ರೆ ಮೊದಲ ಆ ಅದದಿಂದ ಎರಡಲ್ಲಿ ಕಾಣ್ತದವ ಅಂದ್ರೆ ಅಷ್ಟೇ
ಹ್ಮ್ ಹ್ಮ್
ಪಾಡ್ಬ ಬಿಡ್ರರಿ ಸರಿ ಮಳೆ ಮಳೆ ರಾಯ ಮಳಿ ಸೋರ್ಸಕತ್ತೇನ್ೀ
ಹ್ಮ್ ಹ್ಮ್
ಹ್ಮ್
ಹ್ಮ್
ಆಯ್ತೋ್ರರಿ ಇನ್ನೊಂದ್ ಎರಡ್ ನಿಮಿಷ ಮಾತಾಡ್ರಿ
ಹಲೋ
ಅದ ಇನ್ನೊಂದೆರಡ್ ನಿಮಿಷ ಮಾತಾಡ್ರಿ
ಹೌದನ್
ಹೋನ್್ರೀ
ಹ್ಮ್ ಹ್ಮ್
ಏನ್ರು ಹೇಳ್ರಿ ಏನ್ ಕುರಿ ಹರಿ ಏನ್ರ ಮಾಡಕತ್ರಿ ಏನ್ರೀ ಕುರಿ ಮರಿ
ಹ್ಮ್ ಕುರ್ರಿ ಒಂದ್ ಆಡ್ ತಗೊಂಡಿದೀವಿ ಒತ್ಸರ್ ತಕಟ್ಟ ಲೋನ್ ತಂದು
ಹ್ಮ ಹನ್ರಿ ಏನ್ ಏನ್ ಬಂತರಿ ನಿಮ್ಗ ಹ ಒಳ್ಳೆ ಅಡ ಅಡಿನ್ ಗಂಟೆ ಆಡಿಬಳತೇನ್ರೀ
ನೋಡ್ರಿ
ಬಾರ ಬಿಡ್ರಿ ಮತ್ತ
ಹ್ಮ್ ಗೌರ್ಮೆಂಟ್ ದಾರ ಲೋನ್ ಪನ್ ಒಂದು ಕೊಡಲ್ರು ಕುರಿ ಮೇಲೆ ಮರಿ ಮೇಲೆ ಲೋನನ್ನ ಕೊಬೇಕು ಲ್ ಬ್ಯಾಂಕ್ನಾಗ ಕೊಟ್ರ ಮುಡಿಸಸ್ತೀವಿ ಅವ್ರ ಏನ್ ತಿಂತ ತಿಿನರ್ಗಟ್ಲೆ ಮಾಡ್ತಾರ ಅವ್ರೊಂದು ನಮ್ಮಂತ ಬಡೋ ರೈತ್ರಿ ಒಟ್ಟ ಲೋನ ಕೊಡುದಲ್ಲ ಬಂಗಾರಡ್ರಿ ಬೆಳಿ ಇಡ್ರಿ ಅದ ಇಡ್ರಿ ಅಂತಾರ ಹೊಲ ಇಟ್ಟ್ರಿದ್ರ ಲಕ್ಷ್ಯ ಆ ಇದು ಲಕ್ಷ್ಯಡ ತರ ಎದಕತ್ತ ಬೀಜಗೊಬ್ರ ಸಾಲದಲ್ಲ ಒಂದ್ ಐದ ಲಕ್ಷ ಹತ್ತು ಲಕ್ಷ ಲೋನ್ ಕೊಡ್ಬೇಕು ಲ್ ಬಡೋರಿಗೆ
ಕೊಡ್ಬ್ರೀ ನ ನಮ್ ಮಂತ್ರ ಕೊಡದಲ್ರಿೀ ಎಲ್ಲಾ ಸೌಕರ್ದದು ದೊಡ್ ದೊಡ್ ಶ್ರೀಮಂತರ ಕೊಡ್ತಾರ ಅವ್ರ ಶ್ರೀಮಂತ್ರ
ನಮ್ಗೂ ಕೊಟ್ರ ನಾವು ಇಲ್ಲಿ ಯಾವ್ದನ ಮಾಡ್ಕೋತೀವಿ ಏನ್ ಮುಂದರ್ದ ಮಾಡಕ ಆಬಿಡುದಲ್ಲ
ಹ ಗೌರ್ ಗೌರ್ಂಟ್ ಸರ್ಕಾರನು ಒಂದ್ ಹಂಗ್ಯದ ರೈತರ ಮುಂದ್ಕಕ್ ಅವ ಹ ಸರ್ಕಾರ ನಡ್ಸಕ ಇಲ್ರಿ ತಂಗ ಮುಂದ ಆಗಲಕ್ ನಡ್ಸಕಕ್ತ್ತಾರ ನೋಡರಿ ಸರ್ ಹ್ಮ್ ರೈತರು ಮುಂದ್ ಬರ್ಲಂತ ಯಾವ್ ಕೆಲ್ಸ ಒಳ್ಳೆ ಕೆಲ್ಸ ಮಾ ಡಲಗ್ಯ್ರೀ ಈಗ
ಹೂನ್
ರೈತರು ಎಲ್ಲಿದ್ದರ ಅಲ್ಲೇ ದ ಕಷ್ಟಪಟ್ಟು ದುಡದು ಉಣೋದು
ಆಟ್ಟದ ದುಡ್ಯದ್ಕ ಉಣ್ಣದಕ ಸಾಕ ಕಡೆ ತಾವಿಿನಂದ ಇಿಟ್ಟ ಪಾಡ ಆಗಲ್ರಕ್ಕ ಆ ಕಡೆ ಕುೂತಲೆ ಕುೂಂತು ತಿಂದು ಮೇಯ್ವಲ್ ಮಾಡ್ಕೇಳಲ್ರಕ್ಕ ್ಮ ಆರಾಮ್ ಒಲಕ ಮನಿ ಗಡ್ಡೆ ಅಡ್ತೀ ಅ ಕಡೆ ಹ್ಮ್
ಅಷ್ಟೇ ಮಾಡಿ ಸರಿ ತೋರಿ ಇಡಾಮ್ರರಿ ಹಂಗಾದ್ರ
ಎವ ಡ ಅವ ತಾಯಿ